ಹಲೋ ಹಾ ಕೇಳಸ್ತೈತಬ್ರ ಹಾ ಬ್ರೋ ಕೇಳಸ್ತೇ
ಬ್ರೋ ಆರಾಮ
ಹ ಬ್ರೋ ಆರಾಮು ನೀವು
ಹಾ ಬ್ರೋ ಹಂಗೆ
ಹಾ ಊಟ ಬ್ರೋ
ಹಾ ಈಗ ಆಯ್ತ ಬ್ರೋಜ್ ಎಷ್ಟು ನಿಮ್ದು
ಹಾ ನಂದು ಬ್ರೋ ಹಿಂಗೆ ಈಗ ಆಯ್ತು ನಂಗೆ ಟಿವ ನ ಓಡ್ತಾ ಕೋತಿದ್ದೆ
ಹಮ್ರ
ಹಾ ಹಾ ಏನ್ ಬ್ರ ಅಬ್ರೊಪ ಫೋನ್ ಮಾಡ್ಬಿಟ್ಟಿದ್ದೀರಾ
ಅದೇ ಬ್ರೋ ನೀವ್ ಮೊನ್ನೆ ಫೋನ್ ಮಾಡಿದ್ರಲ್ವಾ
ಹರು ಮೊನ್ನೆ ಫೋನ್ ಮಾಡಿದ್ದೆ ನೀವ್ ಪಿಕ್ ಮಾಡ್ಲಿಲ್ಲ ಎಲ್ಲೋ ಬ ಬಿಸಿ ಇರ್ತೀರಾ ಅನ್ಬಿಟ್ಟು ನಾನು ಮತ್ತೆ ಮಾಡಕ್ ಹೋಗ ಲ್ಲ ಮತ್ತೆ ನನ್ಗು ಎಕ್ಸಾಮ್ ಇತ್ತು ಅದೇ ಒಟ್ಟಿಗೆ ಮುಗಿಸಕೊಂಡು ಎಕ್ಸಾಮ್ನ ಮಾಡೋಣ ಏನೋ ಕೇಳ್ಬೇಕಿತ್ತು ಅಂತ ಮಾಡಿದ್ದೆ ಅವಾವತ್ತು ನೀವ್ ಎತ್ಲಿಲ್ವಲ್ಲಾ ನಾನು ಸುಮ್ಮ್ ಆಗ್ಬಿಟ್ಟೆ ನನ್ಗೆ ಎಕ್ಸಾಮ್ ಇತ್ತು ವತ್ತು ಎರಡು ದಿನ ಕಂ ಕಂಟಿನ್ಯೂಸ್ ಆಗಿ ಇತ್ತು ಅಲ್ಲ ಅಂದಬಿಟ್ಟು ನಾನು ಎಕ್ಸಾಮ್ ಒಟ್ಟಿಗೆ ನಾಳಿದ್ದು ಎಕ್ಸಾಮ್ ಮುಗಿಯೋದು ಎಕ್ಸಾಮ್ ಮುಗಿದ್ ಸುಟ್ ಮಾಡೋಣ ಅ್ಬಟ್ಟು ನಾನ ಮಾಡ್ಲಬ್ರು ಇವಾಗ ನೀವೇ ಮಾಡುದ್ ಹಂಗೆ ನಾನು ಊಟ ಹೋಗ್ಬಿಟ್ಟು ಕೊತಿದ್ದೆ ನೀ ಮಾಡುದ್ರಲ್ಲ
ತಡೋಣ ಅಂತ ಹೇಳ್ತಿದ್ದ ಹ್ಮ
ಅದು ಬ್ರೋ ನಾನು ಹೊತ್ತು ಫೋನ್ ಬಂತತ್ತಲ್ಲಾ ನಿಮ್ದು
ಹಾ ಹಾ
ಹೊಲ್ದಲ್ಲಿ ಇದ್ವಿ
ಹಾ ಹಾ
ನಿ್ಕೋನ್ ಬ್ರ ಮನೇಲಿ ಬಿಟ್ಟ ಹೋಗಿದ್ವಲ್ವಾ
ಹಾ ಹಾ
ಸೊ ಹಾಗಾಗಿ ನೋಡಿರ್ಲಿಲ್ಲ
ಹ್ಮ
ಮತ್ ಸಾಯಂಕಾಲ ಬಂದ್ ಮಾಡೋಣ ಅಂತ ನೋಡ್ದ
ಹಾ ಹಾ
ಹ್ಮ್ ಸ್ವಲ್ಪ ಮನೆಯಲ್ಲಿ ಕೆಲ್ಸ ಸ್ವಲ್ಪ ಹಾ ಕರೆಯೋದು ಹಸಿನಲ್ಲಿ ಹ್ಮ ಹಾಾಲ ಬರೋದು ಹಂಗೆ ಹಿಂಗೆ ಸ್ವಲ್ಪ ಹಿಂಗೆ ಬಸ ಆಗಿ ಮರ್ತೆೇ ಬಿಟ್ಟೆ
ಹಾ ಹೌಬ್ರೋ
ಹ್ಮ್ ನೀವು ಫೋನ್ ಮಾಡಿದ್ರರಲ್ಲ ಅಂತ ಇವತ್ತು ಸ್ವಲ್ಪ ಇವತ್ತು ಸಾಯಂಕಾಲ ಸ್ವಲ್ಪ ಬಿಸಿಿ ಆಗನಿ ಫ್ರೀ ಆಗ ಹಾಗ ನೆನಸ್ಕೊಂಡು ಫೋನ್ ಮಾಡ ಈ
ಹ ಬ್ರರು ಅದೇ ನೀವು ಜಿಮಗ್ ಸೇರಿದ್ದೀರಾ ಅಂತ ಹೇಳಿದ್ರಲ್ಲ ಫಸ್ಟ್ ಅದಕ್ಕೆ ಜಿಮ್ಗೆ ಸೇರದ್ಮೇಲೆ ಸೇರ್ಕ ಅದು ಹೆಂಗ ಸೇರ್ಕೊಂಡು ಮತ್ ಡಯಟ್ ಫುಡ್ ಹೆಂಗ್ ತಗಳೋದು ಅಂತ ಕೇಳಕ್ ಫಾಲ್ ಮಾಡಿದೆಬ್ರು
ಡ ಸೇರ್ಕೊಂಡ್ರಾ
ಇನ್ನುೂ ಸೇರಿಲ್ಲಬ್ರು ಅದೇ ಕೇಳ್ಬಿಟ್ಟು ಸೇರ್ಕೊಳ್ಳೋಣ ಒಟ್ಟಿಗೆೆ ಸೋಮವಾರದಿಂದ ಅಂತ ಅನ್ಕೊಂಡಿದಬ್ರು.
ಹಮ್ರ
ಹಾ ಅದಕ್ಕೆ ಏನೇನು ಅದೇ ಪ್ರಿಸಿಪ್ ಪ್ರಿಸ್ಕ್ರಿಪ್ಷನ್ ಎಲ್ಲ ತಗೋಬೇಕಲ್ಲ ಅದಕ್ಕೆ ಕೇಳಣ ಅಂದ್ಬಿಟ್ಟು ಫೋನ್ ಮಾಡಿದೆ
ಬ್ರಾ ಅದು ಏನಂದ್ರ
ಹದು
ಬ್ರಾ ಡಯೇಟ್ ಏಟ್ ಅಂತ ಏನಿಲ್ಲ
ಹಾ ಬ್ರಾ
ನೀವು ಬೇರ ಮೊದ್ಲೆ ಸಣ್ಣಗೆ ಇದ್ದರಲ್ವಾ
ಹೌ
ನ ಚೆನ್ನಾಗೇ ತಿನ್ಬೇಕು
ಹ ಹಾ ಬ್ರಾ
ಚಿಕನ್ ನ ಮಟನ್ ನ
ಹೌದು ಚಿಕನ್ ಮಟನ್ ಎಲ್ಲಾ ತಿಂತೀನ್ಬ್ರ ಆಲ್ಮೋಸ್ಟ್ ಚಿಕನ್ ಮಟನ್ ಫಿಶು ಅದೆಲ್ಲಾ ತಿಂತೀವಿ ಮೂರೇ ತಿನ್ನದ್ ಬಿತ್ತೆ ಬೇರೆ ಏನ್ ತಿಿನಲ್ಲ
ಅ ತಿಂತೀರಾ ಗೊತ್ತು ಬಟ್ ಜಿಮ್ಮಗ್ ಸೇರ್ತ ರಲ್ಲ ಅವಾಗ ಸ್ವಲ್ಪ ಚೆನ್ನಾಗ ತಿನ್ಬೇಕು
ಹಾ ಹಾ
ಜಗಿನ ಎಲ್ಲಾ ಮತ್ತೆ ಸ್ವಲ್ಪ ಎಲ್ಲಾ ಫ್ರೂಟ್ಸ್
ಹಾ ಹಾ ಹಾ
ಹ್ಮ್ ಎಲ್ಲ ಚೆನ್ನಾಗಿ್ ತಿನ್ನೋದು ಮತ್ತೆ ಈಗ ಸ್ವಲ್ಪ ಪ್ರೋಟೀನ್ ತಗೋಬೇಕು
ಹಾ ಬ್ರೋ ಪ್ರೋಟೀನ್ ಅಂದ್ರೆ ಬ್ರೋ ಏನ್ ಮೂರ್ ಟೈಮ್ ತಗೋಬೇಕ ಅಥವಾ ಏಳ್ ಟೈಮ್
ರೋವ ದುಯ ಕಾಯ ಜಿಮಬೋಕ್ ಚಲ್ಲ ಆಮ
ಹಾ ಬ್ರಾ
ನಾವ್ ಸ್ವಲ್ಪ ಹಾಕೊಂಡ ತಗೊಂಡು ಹೋಗಿ ಗ್ಲಾಸ್ಗೆ ಹಾಕೊಂಡು ಬಟರ್ ಬರುತ್ತೆ ಗೊತ್ತಾ
ಹಾ ಬ್ರೋ ಬ್ರೋ ಬರುತ್ ಬರು ನೋಡಿ ಆರ್ಡರ್ ಮಾಡಿದೀನ್ ಬ್ರೋ ಅದೇ ಸೇರ್ಕತೀನಿ ಅಂತ ಅನ್ಬಿಟ್ಟು ಅದು ಪ್ರೋಟೀನ್ ಚೇಕ್ ಬಾಟಲ್ ಮತ್ತೆ ಬ್ಯಾಗು ಮತ್ತೆ ಈ ಡಂಬ ಅದ ಎಂತ್ದು ನೈಟ್ ಡ್ರೆಸ್ ಎಲ್ಲ ಆರ್ಡ್ರ್ ಮಾಡಿದೀನ್ಿ ಇನ್ನುೂ ಬಂದಿಲ್ಲ ಇನ್ನನು ಟೂ ಡೇಸ್ ಅಲ್ಲಿ ಡಿಲವರಿ ಆಯ್ತದ ಬ್ರರು
ಬಟ್ ಬ್ರೋ ಅದೆಲ್ಲಾ ಮಾಡಿದ್ರಿ ಹ್ಮ್ ಸ್ವಲ್ಪ ಹಾಕೊಂಡ್ ಹೋಗಿ ನೀವುಲ್ಲ ವರ್ಕೌಟ್ ಮಾಡಿದ್ಮೇಲೆ ಸ್ವಪ ತಗೋದು ಪ್ರೋಟೀನು ಲ್ಲ ಹ್ಮಗ್ ಗಿ ಎಗ್ ಗಿಲ ಚೆನ್ನಾಗ್ ತಿನ್ಬೇಕು
ಹಬ್ರ ಅಂದ್ರೆ ಎಗ್ ವೈಟ್ ಅಥ ಒಬ್್ರ ಅಬ್ರ ಅಥವಾ ಎಗ್ ಫುಲ್ ತಿನ್ಬೇಕಾ ಎಲ್ಲ ಇರುತ್ತಲ್ಲ ಅದು
ಉಳ್ಿತೀನಿ್ರ ಏ ಪ್ರಾಬ್ಲ್ ಆಗಲ್ಲ
ಏನ್ ಪ್ರಾಬ್ಲಮ್ ಆಗಲ್ಲ ಸರ್ ಅಂದ್ರೆಬ್ಬ್ರ ಒಬ್ರು ಹೇಳ್ದ್ರ ಈಗ್ ಬಯಟ್ ಮಾತ್ರ ತಿರ್ನಿ ಆ ಎಲ್ಲೋ ಇರೋದು ತೆಗ್ದ ಕುಡಿರೋದ ೇನು ಬೇಡ ವೇಸ್ಟ್ು ಫ್ಯಾಟ್ ಬೆಳಸುತ್ತೆ ಅದು ಇದು ಅಂತ ಹೇಳ್ತಾರೆ ಒಬ್ರು ಅದಕ್ಕೆ
ಬರು ಅದು ಈಗ ಈಗ ಮದ್ೆ ದಪ್ಪ ಇರ್ತಾರಲ್ವಾ ಈಗ ಅಪ್ಪ ಇದ್ದು ಕರ್ಗುಸಕ ಹೋಗಿರ್ತಾರಬ್ರು
ಆಬ್ರೋ
ಅವ್ರಿಗೆ ಆತರ ಓಕೆ
ಹಾ ಹಾ
ನೀವು ಮೊದ್ಲೇ ಸಣ್ಣ ಇದ್ದರಲ್ವ ತುಂಬಾ ಸಣ್ಣ ಇದ್ದಿರಲ್ವಾ
ಹಾ ಬ್ರೋ
ನೀವು ಸ್ವಲ್ಪ ಬಾಡಿ ಬರ್ಬೇಕು ನಿಮ್ದು ಬಾಡಿ ಬೆಳೆಸಿ ಸ್ವಲ್ಪ ಬಾಡಿ ಬಂದ್ರೆ
ಹಾ ಬ್ರೋ
ಅವಾಗ ಬಾಡಿ ಕತ್ಕೊಳ್ಳುತ್ತೆ ಫಿಟ್ ಆಗುತ್ತೆ ಬಾಡಿ
ಹಾ ಹಾ ಹಾ ಬ್ರೋ
ಸಣ್ಣರ ಸುಮ್ ನಿಂಗೆ ಜಿಮ್ ಮಾಡಕೋದ್ರೆ ನಿಮ್ಗೆ ಏನು ತಿನ್ಲ ಇಲ್ಲ ಅಂದ್ರೆ ನೀವ್ ಇನ್ನ ವೀಕ್ ಆಗ್ತೀರಾ
ಹಾ ಬ್ರೋ ಬ್ರೋ
ಚೆನ್ನಾಗಿ ಬಿಗಕ್ ತಿನ್ಲಿಲ್ಲ ಪ್ರೋಟೀನ್ ವಿಟಮಿನ್ ತಗೊಂಡಿಲ್ಲ ನಾನ್ ವಜ್ ತಿನ್ಲಿಲ್ಲ ಬಿಗ್ಗೆ ಬಿಗ್ಗೆ ತಿನ್ನಲ್ಲಿಲ ಅಂದ್ರೆ ಇನ್ನ ಇದ ಆಗ್ಬಡ್ತೀರ ವೀಕ್ನೆಸ್ ಆಗ್
ಹಾ ಬ್ರೋ ನಿಜ
ಅದು ಅವ್ರು ಹೇಳಿರೋದು ಯಾರೋ ಸರಿ ಬಟ್ ಅವರು ಅದು ಸ್ವಲ್ಪ ಬಾಡಿ ಇರೋರ್ಗೆ ದಪ್ಪ ಇರೋರ್ಗೆ ಚೆನ್ನಾಗಿರೋರಿಗೆ ತುಂಬಾ ಯೂಸ್ ಆಗುತ್ತೆ
ಹಾ ಬ್ರೋ ಅದೇ ಎಗ್ ವೈಟ್ ಇಟ್ಟು ತಿಂದ್ರೆ
ಹಾ ಈಗ ನಮ್ಮಂಗ ಸಣ್ಣಗಿರಾರ್ಗಾದ್ರೆ
ಹಾ ಹಾ ಬ್ರೋ ಒಂದ್ ಮಟ್ಟೆ ಪೂರ ತಿನ್ಬೇಕು
ಮಟ್ಟೆ ಪೂರ ತಿನ್ಬೇಕು ಸ್ವಪ ನಾನ್ ವೆಜ್ಜು ವೆಜ್ಜು ಏನ್ ನೋಡ್ಬೋದುಪ ನಾನ್ ವೆಜ್ ಸರಿಯ ವಾರಕ್ ಒಂದ ಎರಡ್ ಮೂರ್ ಸಲ ಸರಿಯಾಗಿ ತಿನ್ಬೇಕು
ಹಾ ಬ್ರೋ
ಅವರ ಜೊತೆಗೆ ವರ್ಕೌಟ್ ಮಾಡ್ಬೇಕು
ಹಾಗೆ ಅಂದ್ರೆ ಬ್ರೋ ಮಟನ್ ತಿನ್ನೋದ ಅಥ್ವಾ ಚಿಕನ್ ಏನ ತಿನ್ಬೋದ ಅಂದ್ರೆ ಚಿಕನ್ ತಿಂದ್ರೆ ಬ್ರೋ ವೀಟ್ ಜಾಸ್ತಿ ಚಿಕನು ತಿನ್ನಕ್ ಆಗಲ್ಲ ಆರೋಗ್ಯ ಎರಡು ಸತಿ ಮೂರ್ ಸತಿ ಮಟನ್ ಆದ್ರೆ ಸ್ವಲ್ಪ ಬಾಡಿಗೆ ಕೂಲ್ ಆಯ್ತದೆ ತಿನ್ಬಹುದು ಫಿಶು ಆಲ್ಮೋಸ್ಟ್ ತಿನ್ಬಹುದು ಅಂದ್ರೆ ಹೆಂಗ್ ತಿನ್ಬೇಕು ಬ್ರೋ ಅಂದ್ರೆ ಚಿಕನ್ ಜಾಸ್ತಿ ತಿನ್ಬೇಕಾ ಮಟನ್ ತಿನ್ಬೇಕಾ
ಬ್ರೋ ನಾನ್ ವೆಜ್ ತಿನ್ನಿ ಮಟನ್ ತಿನ್ನಿ ಚೆನ್ನಾಗೈತೆ ಮಟನ್ ರೇಟ್ ಜಾಸ್ತಿ
ಹಾ ಹಾ
ಬ್ರೋ ಒಟ್ಟಿಗೆ ಹೆಂಗ್ ಗೊತ್ತಾ ಏನ್ ಸಿಕ್ಕುದ್ರೂ ಬಿಡ್ಬಾರ್ದು
ಹಾ ಬ್ರೋ
ಸರಿಯಾಗಿ ಚೆನ್ನಾಗ್ ತಿನ್ಬೇಕು
ಹಾ ಬ್ರೋ
ಒಂದ ಎಕ್ಸಾಂಪಲ್ ತಗೊಳದಾದ್ರೆ ಮೊನ್ನೆ ನಮ್ಮ ಅಣ್ಣ ಇದ್ರು ಒಬ್ರು ಹ್ಮ್ ಮನು ಅಂತ
ಹಾ ಬ್ರೋ
ಬ್ರೋ ಅವರು ಹಿಂಗೆ ಅವ್ರು ಎಷ್ಟು ವೇಟ್ ಇದ್ರಂದ್ರೆ ಮೊದ್ಲು
ಹಾ ಬ್ರೋ
ಹ್ಮ್ ಬ್ರೋ ಅವರು ಸ್ವಲ್ಪ ಮ್ಯಾಕ್ಸಿಮಮ ಅಂದ್ರೆ ಒಂದು ನೂರ ಹನ್ನೆರಡು ಕೆಜಿ ಇದ್ರು ಅಷ್ಟು ವೇಟ್ ಇದ್ರರು ಬ್ರೋ ಕ್ವಿಂಟಲ್ ಮ್ಯಾಲ
ಹಾ ಬ್ರೋ
ಹಂಗೆ ಇದ್ದರು ಮನ್ ಮನೆ ಜಿಮ್ಗೆ ಹೋಗಿ ಸ್ಟಾರ್ಟ್ ಮಾಡಿ
ಹಾ ಬ್ರೋ
ಏಟಿಗೆ ಬಂದ್ಬಿಟ್ಟವ್ರೆ ಬ್ರೋ
ಎಷ್ಟು ಎಷ್ಟ್ ತಿಂಗಳಿಗೆ ಬ್ರೋ
ಬ್ರೋ ಜಾಸ್ತಿನೂ ಇಲ್ಲ ಏನೊಂದು ಒಂದ್ ಏಳು ಎಂಟು ತಿಂಗಳು
ಅಷ್ಟಕ್ಕೆ ಅಷ್ಟೊಂದ್ ಕಡಿಮೆ ಮಾಡುದ್ರು ಬ್ರೋ
ಅದೇ ಬ್ರೋ ಅವರು ಅಷ್ಟು ದಪ್ಪ ಇದ್ರು ಅಷ್ಟು ಹೆವಿ ವರ್ಕೌಟ್ ಮಾಡಿದಿದ್ದಾರೆ ಅವ್ರು ಚೆನ್ನಾಗ
ಹಾ ಬ್ರೋ ಹಾ ಹಾ
ಹ್ಮ್ ನಾವೇ ಶಾಖ ಆಗ್ಬಿಟ್ಟಿದರು ಅವರು ಹಂಗಿದ್ದರು
ಹಾ ಹಾ
ಮನೆ ಊಗ್ ಬಂದಾಗ ನೋಡ್ತೀವಿ ನಾನೇ ಶಾಕ್ು ಫುಲ್ ಹಿಡ್ದೋಗಿದಿದ್ದಾರೆ
ಹಾಂ
ಇಟ್ಟಾಗಿದ್ದಾರೆ ಹೊಟ್ಟೆ ಸುಮ ಮುಂದೆ ಅಲ್ಲಾಡೋದು ಎಲ್ಲ ಹೊಟ್ಟೆ ಫುಲ್ ಫಿಟ್ ಆಗಿದೆ ಫುಲ್ ಸ್ಲಿಮ್ ಆಗಿದಿದ್ದಾರೆ ಆ ತರ ಇದೆೇ ಬ್ರೋ
ಹಾ ಬ್ರಾ
ಹಂಗಿದ್ದ ಅಪ್ಪ ಇರೋರ್ ಗೇಮರು ಬೇಗ ಸ್ವಲ್ಪ ಬಾಡಿ ಕರಗುತ್ತೆ ಬೇಗ ಇದಾಗುತ್ತೆ
ಹಾ ಬ್ರೋ ಈಜ
ಮೊದ್ಲು ಇವಾಗ ತಿಿಂದಂ ತಿಂತಂತಾ ಕೂತ್ಕೊಂಡ್ಬಿಟ್ರ ಜಿಮ್ಗೆ ಹೋಗೋದ ವೇಸ್
ವೇಸ್ಟ್ ಆಗುತ್ತೆ ಮತ್ತೆ ದಪ್ಪನೂ ಆಗಲ್ಲ ಮತ್ತೆ ಮತ್ತೆ ಅಲ್ಲ ಜಾಸ್ತಿ ತಿಂದಿಲ್ಲ ಅಂದರೆ ಅಲ್ಲೂ ವರ್ಕೌಟ್ ಮಾಡೋದು ಬಾಡಿ ಗೊತ್ತಲ್ಲ ಮನೆಗ ತಿನ್ನಲ್ಲ ಅಂದರೆ ಮತ್ತೆ ವೀಕ್ ಆಗಿಬಿಟ್ಟು ಸಣ್ಣ ಆಗೋಯ್ತವ್ರು
ಹ್ಮ್ ಬರೇದೊಂದೇ ಕೆಲ್ಸ ಕೆಲ್ಸಲ್ಸ ಇತ ಬೇರೆ ಎಕ್ಸ್ಟ್ರಾ ಕೆಲ್ಸಸ್
ಹಾ ಬ್ರಾ
ಹ್ಮ ದಿಕಿಬರು ಸ್ವಲ್ಪ ತಿಂದ್ರೆ ಸ್ವ ಚಿಂದ್ರ ಸ್ವಲ್ಪ ಬಾಡಿ ಗಿಡ ಬರ್ಸ್ಕೊಂಡು ನಿತ್ಲ ಈ ಕಡೆ ತಿಂತಾನ ಇರ್ಬೇಕು ಆ ಕಡೆ ವರ್ಕೌಟ್ ಮಾಡ್ತಾ ಇರ್ಬೇಕು
ಹಾ ಹಾ
ಈ ಕಡೆ ವಿಟಾಮಿನ್ ಎಲ್ಲ ತಗೊತಾ ಇರಬೇಕು
ಹಾ ಬ್ರೋ
ತಂತೀರ ಬ್ರ ಆರ್ಡ್ರ ಮಾಡಿ ಅದು ಪ್ರೋಟೀನ್ ಇದೆ ಒಂದು ಮೂರ್ ಸಾವಿರ ಏನ ಇದೆ ಒಂದು ಬಾಕ್ಸ್
ಬಾಕ್ಸ್ವಾ
ಹ್ಮ್ ಅದೊಂದ್ ಬಾಗಸಲ್ ಬರುತ್ತೆ ಅದರಲ್ಲಿ ನಿಮ್ಗೆ ಇದು ಬಾಟಲ್ಲು
ಹಾ
ಹ್ಮ್ ಮತ್ತೆ ಪ್ರೋಟೀನ್ ವಿಟಮಿನ್ ಅದೆಲ್ಲ ಇರುತ್ತೆ
ಹಾಬ್ರೋ
ಹ್ಮ್ ಶಾರ್ಸನ ಬರುತ್ತೆ ಅನ್ಸುತ್ತೆ
ಅದ ಅದ ಅದ ಅಂದ್ರೆ ಎಲ್ಲಾ ಫ್ಯಾಮಿಲಿ ಚಾಕ್ತಾರೆ ಎಲ್ಲಾ ಸಿಗುತ್ತ ಬ್ರ ಅತಲ್ಲಿ
ನಮೋದ್ರಲ್ಲಿ ಎಲ್ಲ ಫುಲ್ ಸಿಗುತ್ತೆ ನಾವು ನಾವ್ ಫ್ರೆಂಡ್ ಆರ್ಡರ್ ಮಾಡಿದಾವತ್ತು
ಹಾ ಬ್ರೋ
ಹ್ಮ್ ನಾವು ನಾವು ಅವತ್ತ ಆರ್ಡ್ರ ಮಾಡಿದ್ವಿ ಅದ್ರಲ್ಲಿ ಒಂದ್ರಲ್ಲಿ ಬಂದಿರ್ಲಿಲ್ಲ
ಹಾ ಹಾ
ನಮ್ಮ ಫ್ರೆಂಡ್ ಮಾಡಿದ್ದ ಬ್ರೋ ಅದು ಯಾವ್ದ್ರಗ ಅಂತ ಕೇಳ್ ಹೇಳ್ತೀನಿ
ಹಾ ಕೇಳ್ಬಿಟ್ಟ ಹೇಳಿ ಬ್ರೋ ಆರ್ಡರು ಮಾಡ್ತೀನಿ ನಾನು ಹಾ ಹಾ
ಅದೇ ಅವನ ಕೇಳಿಲ್ಲ
ಹಾ ಕೇಳ್ಬಿಟ್ಟ ಹೇಳಿ ಬ್ರೋ ಯಾವ್ದು ಅಂತ ಅಂದ್ರೆ ಎಷ್ಟ್ ಪ್ಯಾಕ್ ಅಂದ್ರೆ ಎಷ್ಟು ಕಾಸ್ಟ್ ಆಯ್ತದೆ ಅಂತ ಹೇಳಿ ಬ್ರೋ ಆರ್ಡ್ರ ಮಾಡ್ತೀನಿ
ಬ್ರೋ ಕಾಸ್ಟ್ ಐ ತಿಂಕ್ ತ್ರಿ ತೌಸಂಡ್ ಇರ್ಬಹುದು
ಹಾ ಹಾ ಅಂದ್ರೆ ಯಾವ ವೆಬ್ಸೈಟ್ ಅಲ್ಲಿ ತಗೊಂಡಿದ್ವಾ ಅಥವಾ ಆನ ಆನ್ಲೈನ್ ಆನ್ಲೈನ್ ಆ್ಯಪ್ ಅಲ್ಲಿ ತಗೊಂಡಿದ್ದ ಕೇಳಿ ಬ್ರೋ ವೆಬ್ಸೈಟ್ ಅಲ್ಲ ಆದ್ರೆ ಚೆನ್ನಾಗಿರುತ್ತೆ
ಬ್ರೊ ಆನ್ಲೈನ್ ಆ್ಯಪ್ ಅಲ್ಲೇ ತಗಂಡಿರೋದು ಬಟ್ ಅದು ಯಾವ್ತರ ಅಂತ ನನ್ಗ ಎಕ್ಸಾಕ್ಟ್ ಗೊತ್ತಿಲ್ಲ
ಹಾ ಕೇಳಿ ಬ್ರೋ
ತ್ತಿನಿ
ಹ್ಮ
ಬ್ರೋ ಮತ್ತ ಯಾವಗಿಂದ ಸ್ಟಾರ್ಟ್ ಮಾಡೋದು ಜಿಮ್
ಅಂದ್ರೆ ಅದೇ ಬ್ರೋ ಈಗ ನಮೊನ್ನೆ ಹೋಗಿ ನೋಡ್ಕೊಂಡ್ ಬಂದ ನಿ ಸೋಮವಾರಿಂದ ಹೋಗ್ಬೇಕು ಎಲ್ಲಾ ಫೀಸ್ ಎಲ್ಲಾ ಕಟ್ಟ ಆಗೈತಿ ಸೋಮವಾರಿಂದ ಸ್ಟಾಟ ಮಾಡಣ ಅದ ಅಂದ್ರೆ ನಾಳ ನಾಡಿದರಲ್ಲಿ ಎಕ್ಸಾಮ್ ಮುಗಿಯುತ್ತೆ ಎಕ್ಸಾಮ್ ಮುಗದ್ಮೇಲೆ ಮನೇಲಿ ಏನ್ ಮಾಡೋದು ಜಿಮ್ಗಾರ ಹೋಗಿ ಒಂದ ಸ್ವಲ್ಪ ದಪ್ಪನರಾಗನ ಅನ್ಬಿಟ್ಟು ಸೋಮವಾರದಿಂದ ಹೋಗ್ಬೇಕು ಅಂತ ಅನ್ಕೊಂಡಿದೀನ್ ಬ್ರೋ ಸೋಮಾರದಿಂದ ಹೋಗ್ಬೇಕು ಹಾ ಅಂದ್ರೆ ಬ್ರೋ ಇಲ್ಲಿ ನಮ್ಮ್ ಅಪ್ಪನ್ ಫ್ರೆಂಡ್ ಅವ್ರೆ ಆದ್ರೆ ರೆಗ್ಯುಲರ್ಸ್ಗೆಬ್ಬ ಅಂದ್ರೆ ಫೈವ್ ತೌಸಂಡ ಸಾರಿ ಮಂತ್ಲಿ ಮಂತ್ಲಿ ಫೈವ್ ಫೈವ್ ಫಿಫ್ಟಿ ಐತೆ ನಮ್ಮ ಅಪ್ಪನ ಫ್ರೆಂಡೇ ಅನ್ಬಿಟ್ಟು ಫೈವ್ ಹಂಡ್ರೆಡ್ ಇಸ್ಕಂಡ್ರು ಬ್ರೋ ಮಂತ್ಲಿ
ಮತ್ತ ಇನ್ನೆನ್ನ ಬಿಡಿ ಬ್ರೊ ಕೆಲಸ ಆಯ್ತು
ಹ ನೀವು ಬ್ರೋ ಎಷ್ಟ ಕಟ್ಟಿದ್ರಿ
ನಾವು ಸೆವೆನ್ ಹಂಡ್ರೆಡ್ ಬ್ರೊ
ತಿಂಗಳಗ
ಹಾ ಬ್ರೋ ಬ್ರೊ ಇಲ್ಲೆಲ್ಲ ಬೆಂಗಳೂರು ಎಲ್ಲ ಕಾಸ
ಹ ಹಾ ಬ್ರೋ ಬೆಂಗ್ಗಳೂರಲ್ಲ ಸ್ವಲ್ಪ ಹಂಗೆ ರೇಟ್ ಜಾಸ್ತಿ
ಹ ಬ್ರೋ
ಹ್ಮ್ ಅದೇ ನಮ್ಮ ಅಪ್ಪನ್ ಫ್ರೆಂಡು ಅಂದ್ರೆ ಬೇರೆಯವ್ರರಿಗೆಲ್ಲಾ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಇಸ್ಕೊತಾರೆ ಅಪ್ಪನ ಫ್ರೆಂಡ್ ಅಲ್ವಾ ಅಂದ್ಬಿಟ್ಟು ಫೈವ್ ಫಿಫ್ಟಿ ಇಸ್ಕೊಂಡೋರೆ ಮುಂದೆ ನೋಡ್ಬೇಕು ಏನ ಅವ್ರು ಜಾಸ್ತಿ ಹೇಳ್ತಾರ ಏನೋ ಮ ಮತ್ತೆ ಬ್ರ್ಯಾಂಚ್ ಚೇಂಜ್ ಮಾಡ್ಬೇಕು ಅಂತ ಹೇಳವ್ರೆ ನೆಕ್ಸ್ಟ್ ಇನ್ನೊಂದ ಮಂತ್ ಇಲ್ ಇರ್ತೀವಿ ಮತ್ ನೆಕ್ಸ್ಟ್ ಮಂತ್ ಹೊಯ್ತೀವಿ ಅಂತ ಹೇಳವ್ರೆ ಅವಾಗೆ ನಾವು ಜಾಸ್ತಿ ಮಾಡಿದ್ರೆ ನೋಡ್ಬೇಕ ಎಷ್ಟು
ಸರಿ ಬ್ರೋ ನಾನ್ ಸ್ವಲ್ಪ ಕೇಳಿ ಹೇಳ್ತೀನಿ ಹೇಳಿ ಬ್ರೋ
ಸರಿ ಬ್ರೋ ಕೇಳಿ ಬಿಟ್ಟು ಹೇಳಿ ಬ್ರೋ ಆತ ಹಾ ಹಾ ಸರಿ ಬ್ರೋ